ಹಲೋ ಹೇಳಿ ಹಾ ಕೇಳಸ್ತಾ ಇದ್ದ ಹೇಳಿ
ಹ್ಮ ಏನ್ ಮಾಡತರ
ಏನು ಇಲ್ಲ ಸ್ವಲ್ಪ ತಳಗಡೆ ಹೋಗಿದ್ವಿ ಎನ್ ಸಿ ಸಿ ಹೋಗಿದ್ವಿ ಹಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡದಿತ್ತ ಹೋಗಿದ್ವಿ
ಎಲ್ಲಿ
ಹ ಇಲ್ಯ ಸುರ್ಪೂರ
ಅಲ್ಲ ಕಾಲೇಜ ಎಲ್ಲ ಅಲ್ಲೇ ಹಲೋ
ಹಾ
ಅಲ್ಲಾ ಕಾಲೇಜ್ ಎಲ್ಲ ಹೋಗಿದ್ರ ಅಂತ ಕೇಳ್ದ ಹ್ಮ್ ಹ್ಮ್ ಏನಕವು ಇವಾಗ
ಈ ಕ್ಯಾಂಪ್ ಇದೆಯಲ್ಲಾ ನೆಕ್ಸ್ಟ್ ಒ ನೆಕ್ಸ್ಟ್ ವೀಕ್ ಕ್ಯಾಂಪ್ ಇದೆ ಹಾಗಾಗಿ ಹ
ಇದು ಎನ್ಸ ಸಿ ಸಿ ಕ್ಯಾಂಪಾ
ಹಾ ಎನ್ ಸಿ ಸಿ ಕ್ಯಾಂಪ್ ಇದೆ
ಹ್ ಏನ್ ಸ ಅದು ಏ ಕೊಟ್ರ ಡಾಕ್ಯುಟ್ಸ್.
ಹ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಮಾಡದ ಇದೆ ಅದಾದ್ಮೇಲೆ ಕ್ಯಾಂಪ್ ಹೋಗ್ತವಲ್ಲ ಹಾಗಾಗಿ
ಹ ಏನ್ ಡಿಗ್ರೀ ಲೇವಾಲಲ್ಲಾ
ಹಾ ಫನಲ್
ಹಾ ಹಾ ಎಲ್ಲಿ ಯಾವ್ ಕಾಲೇಜ್ ಹೋಗಿದ್ರೆ ಹಲೋ ಹಲೋ ಹಲೋ ಹಲೋ
ಹಾ ಕೆಲ್ಸ್ತಾ ಇದಯಾ
ಹಾ ಇವಾಗ ಕೇಳಕತ್ ನೋಡ
ಹೌದಾ ಹಾ ಬೆಳಿಗ್ಗೆ ನಾಷ್ಟ ಆಯ್ತುಬ್ರು
ಹ್ಮ್ ನಾವ್ ಮಾಡಿದಪ್ಪಾನ ಮಾಲ್ಲ ಯಾಕೋ ಮಾಡಿದ್ವಿ ಅವಕರಣ ಇತ್ತು
ಹೌದಾ
ಹ್ಮ್ ಯಾಕೋ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಸ್ವಲ್ಪ ಮೆಕ್ ಮತ್ತಗ್ ಮಾಡಿದ್ರು
ಹೌದಾ ಏನಾದಾರರು ಕ ಯಾವ್ದಪ್ಪಾ ಇದು ಕಡಲೆ ಪುಡಿ ಜಾಸ್ತಿ ಹಾಕಿರ್ತಟವ್ರೆ
ಾಳೆ ಇರ್ತಾರಲ್ಲಾ
ಹೌದಾ ಜಾಸ್ತಿ ನೀರಲ್ಲಿ ನೆನೆ ಹಾಕ್ಿರ್ಬೋದು ಹಾಕವ್ರೆ
ಹ್ಮ್ ಅದನ ಆಯ್ತು ಪ್ಲೇಟ್ ಸರಿಯಾಗಿ ತೊಳೋದಿರ್ಲ ಏನೋ ಸ್ವಲ್ಪ ಚಿಂಗ್ ಚಿಂಗ ಆರ್ತ ಪ್ಲೇಟ್ ಹ್ಮ್ ನಿನ್ನೆ ನ
ತಾಲೂಕಪ್ಪ ಸರ್ ಕಷ್ಟತ ಬೆಳಗೆ
ಕ್ ಆಗತ್ತ ಅವಾಗ
ಹಾ ಹಾ ಹ
ಅದಕ್ಕೆ ನಷ್ಟ ಮಾಡೋದ ಅದ ಪ್ಲೇಟ್ ಅಂದ್ರೆ ಚಿಂಗ ನಡ್ತಾ ಇತಪ್ಪಾ ಹಾ ಮತ್ತೆ ನ್ ಬರ್ತಾ ಇದ್ರ ನಾ ಹೋಗ್ತಂದ್ರ ಆ ಕಡೆ
ಇಲ್ಲ ಬರ್ತಾ ಇದೀವಿ ಅಷ್ಟು ಬರ್ತಾ ಇದ್ದೀವಿ
ಹೌದಾ ಹ್ಮ್ ಹ್ಮ್ ಇನ್ನು ದೂರ ಇದೆ ಅಷ್ಟಲ
ಹ ಅಷ್ಟಲು ಇನ್ನ ಒಂದುನೋ ಒಂದು ಒ ಮುನ್ನೂರು ಮೀಟರ್
ಹೌದಾ
ಹ ಹಾ ಹಾ
ಹ್ಮ ಏನಿಮ್ ಫ್ರೆಂಡ್ ಎನ್ ಸಿ ಸಿ ಮಾಡೋರ
ಡೈರೆಕ್ಟ್ ಹೌದು
ಹೌದಾ
ಹಾ
ಹ ಹಾ ಮತ್ತೆ ಊರ್ಗ್ ಹೋಗಕ್ನಂದ್ರ ಯಾವಾಗ ಬಂದ್ರ
ಊರ್ಗೆ ಇವಾಗ ಹೋಗ್ಬೇಕು ಇವಾಗ ಬ್ಯಾಗಿಿಗೆಲ್ಲಾ ಪ್ಯಾಕ್ ಮಾಡ್ಕೊಂಡ ಆತ
ಇವಾಗ ಹೋಗಬಕ್ಕ
ಹ್ಮ್
ಹಾ ಹಾ ಮತ್ತೆಾವಾಗ ನಾಳೆ ಬರ್ತ ನಾಡ್ದ
ಹ ಇನ್ನ ಎರಡು ದಿನ ಲೇಟ್ ಆಗುತ್ತ ಹೋದ್ರರು ಸ್ವಲ್ಪ ಕೆಲ್ಸ ಇದೆ ಹಾ ಇಲ್ಲ ಅಲ್ಲ ಸ್ವಲ್ಪ ಬೇರೆ ಕೆಲ್ಸ ಇ ಆ್ಮೇಲೆ ಹೋಗ್ತಾ ಇದೆ
ಹೌದಾ
ಹಾ ಹಾ
ಊಟ ಮಾಡ್ಬಿಟ್ಟು ಹೋಗ್ತಾರಾ ಅಷ್ಟಲಲ್ಲೇ
ಹಾ ಅಷ್ಟಲ ಊಟ ಮಾಡ್ಕೊ್ಂಬಿಟ್ಟು ಹೋಗ್ಬಿಟ್ಟ ಹೋಗ್ಬಿಟ್ಟ
ಹ್ಮ್ ಹ ಅಂದ್ರೆ ಎರಡ ದಿನ ಬರಲ್ಲ ಹಾ ಹಾ
ನೀವು
ನಾಾವ್ ಇವಾಗ ಬಂದಿದ್ವಿ ಇನ್ನುೂ ಲೇಟ್ ಇದೆ ಇಲ್ಲಿ ಏನಂತರ ಗೊತ್ತಿಲ್ಲ ಅಸ್ ಅದೆೇ
ಹೌದಾ
ಹ್ಮ್ ಕೇಳ್ತ ನಿನ್ನೇ ನಾನು ನಿನ್ನ ಕೋರ್ಸಮ್ಮ ಅಂತ ಹೇಳ್ದೆ
ಹ ಹಾ ಹಾ
ಮಧ್ಯಾಹ್ನ ಊಟ ಮಾಡುವಾಗ ಅಷ್ಟೇ ಸುಮ್ಮ ಅದ
ಮತ್ತೇಏನ ಅಂದಿಲ್ವಾ
ಮತ್ತೆ ಅದೇ ಆಯ್ತು ಬಾ ನಿಮ್ದು ತಂದ್ ಬರಲ್ಲವಲ್ಲ ಮಾಡ್ಸೀರ ಆಯ್ತು ಅಂತಂದ ಮಾಡಸ್ಕೊ ಬಾ ಅಂತಂತ
ಹಾ.
ಮತ್ ನಾನು ಕೇಳ್ಕೊಂಡು ಮಾಡುಸ್ತೀನಿ ತಗೋ ಅಂತಂದೆ ಅಷ್ಟೇ.
ಹಾಗೇ ಮಾಡುಸ್ತೀನಿ ಮಾಡಿಸ್ತೀನಿ ಅಂದ ಮುಂದಕ್ ಆಗ್ಬಿಡು ಇನ್ನ ಎಷ್ಟ ದಿನ ಇರೋದ ಹೇಳು.
ಎರಡು ತಿಂಗಳು ಇರ್ಬೋದು ಎರಡು ಎರಡುುವರೆ ತಿಂಗಳು ಅಷ್ಟೇ ಹಾ.
ಹಾಗೆ ಮುಂದಕ್ ಹಾಕ್ಬಿಡು ಮಾಡಿಸ್ತೀನಿ ಮಾಡಿಸ್ತೀನಿ ಒಂದ ಹಾಗ್
ಹ ಅದೇ ಮಾಡ್ಬೇಕು.
ಕಂಪ್ಯೂಟರ್ ಮುಗೀತಾ.
ಎಲ್ಲ ಅದುರ್ ಸಲುವಾಗಿ ಇರೋದು ಇವಾಗ. ಹ್ಮ್ ಇನ್ನೊಂದ್ ಸಾವಿರ ಕಟ್ಟು ಅಂತಾರೆ ರೈಸ್ ಸಾವಿರ ಕಟ್ಟಿದ್ದೀನಿ ಇವಾಗ ಇನ್ನೊಂದ ಸಾವಿರ ಕ ಅಂತ ಹೇಳ್ತವ್ರೆ.
ಏನ್ ಒಂದ್ ವರ್ಷುದ್ದ.
ಹ್ಮ ಒಂನ್ ಇಯರ್ ಇವಾಗ ಒಂದ್ ಐದ್ ಸಾವಿರ ಕಟ್ಟಿದ್ದೀನಿ ಮೊದ್ಲೇ ಅಂದ್ರೆ ಯಾವಾಗ ಸಾವಿರ ಎರಡ್ ಸವ್ ಸಾವ್ರರ ಹಿಂಗ್ ಕಟ್ಟಿದೀನಲ್ಲ. ಹ್ಮ್ ಇನ್ನು ಸಾವಿರ ಕಟ್ಟು ಅಂತ ಹೇಳ್ತಾರೆ ಇವಾಗ ಬೇರೆದ್ ಯಾವ್ದೊಕೋ ಎನೋ ಕ್ಲಾಸ್ ಬೇರೆ ಕ್ಲಾಸ್.
ಹ್ಮ ಹಾ
ಹ್ಮ ಅದಗೆ ಕಟ್ಟು ಅಂತವ್ರೆ ನೋಡ್ಬೇಕು
ರೂಮಲ್ಲಿ ನಿಮ್ ಫ್ರೆಂಡ್ಸ್ ಎಲ್ಲಾ.
ಹ್ಮ್ ಒಂದು ನಾಲ್ಕ ಜನ ಇದ್ದೇವಿ. ಆದ್ರಲ್ ಒಬ್ಬ ರೆಡಿಯಾಗವ್ನೆ ಹೋಗ್ತಾನ ಊರಿಗೆ ಇವತ್ತು.
ಹೌದಾ
ಯಾಕೋ ಕಾಲೆಲ್ಲ ಕುಂಡ್ತಾವನೆ ಎಲ್ಲಿಗ್ ಹೋಗಿದ್ನ ಇವತ್ತ
ಹ್ಮ ಹು
ದೇವ್ ದೇವು ಗೊತ್ತಲ್ಲ.
ಹಾ ದೇವು ಏ ಏನಾಗಿದೆ ಅವನಿಗೆ.
ಏನಪ್ಪಾ ಕಾಲ್ ಕುಂಟುತಾವ್ನೆ ಬೆಳಗ್ಗೆಯಿಂದ ಇವತ್ತು ಬೆಟಿನೆ ಇಲ್ಲ.
ಎಲ್ಲ ಏನಾದ್ರು ಕಬಡ್ಡಿ ಗಿಬಡ್ಡಿ ಆಡಕ ಹೋಗಿದ್ನೊ ಏನೋ.
ಏನಪ್ಪ ಅವನು ಕಬಡ್ಡಿ ಪ್ಲೇಯರ್ ಅಲ್ಲ ಆದ್ರೆ ಲಾಸ್ಟ್ ಅಲ್ಲ ಕಬಡ್ಡಿ ಆಡ್ ಬಂದಿರ್ಬೇಕು ಇವಾಗ.
ಆ ಹಾ
ಹ್ಮ್ ಇಲ್ಲೇನು ಕಬ್ಬಡಿ ಆಡಕ್ ಅಂತ ಜಗಡ್ ಜಾಗ ಇದೆ.
ಹೌದಾ
ಹಾ
ಹ
ರೆಡಿ ಆಗವ್ನೆ ಏನು ಊಟ ಮಾಡ್ತಾನೋ ಹಂಗೆ ಹೋಗ್ತನೋ ಗೊತ್ತಿಲ್ಲ. ಹ್ಮ್ ರೆಡಿ ಆಗೇದ ನೀವು ಬನ್ನಿ ಬೇಕಾದ್ರೇ ಬಿಟ್ ಬಂದ್ಬಿಡ್ತೀನಿ. ನಿಮ್ಮಿಬ್ಬರನ್ನು ಕೆಳಗಡೆ.
ಹೌದಾ ಯಾವಾಗ ಬರ್ತಾರೆ ಹೇಳಿನು ಊಟ ಮಾಡ್
ಇವತ್ತು ಹೋಗ್ತ್ಯ ದೇವು ಊಟ ಮಾಡ ಹೋಗ್ತಾನಂತ ಅವನು.
ಹೌದಾ
ಹ್ಮ್ ರೆಡಿ ಆಗಿದ್ದಾನೆ ಊಟ ಮಾಡೋದ ಅಷ್ಟೇ ಇವಾಗ ಬಾಕಿ.
ಹೌದಾ
ಹೇಳ್ತ ನಿನ್ ಫ್ರೆಂಡ್ ಬರ್ತಾನಂತಪ್ಪಾ. ಹ ನೀನೆ ಹೇಳು ನೀನೆ ಹೋಗ್ತ್ಯಲ್ಲ. ಹ ಅದೇ ರೆಡಿ ಆಗಿದ ಅಲ್ಲ ಬ್ಯಾಗ ಎಲ್ಲ.
ರೆಡಿ ಆಗಿದಾನ ಈಗಪ್ಪಾ ಏನೇನ್ ಹಾಕಿದಾನ ಮುಖಕ್ಕೆ.
ಮುಖಕ್ಕೆ ಏನು ಆಕಿಲ್ಲ. ಅದೇ ಪ್ಯಾಂಟ್ ಶರ್ಟ್ ಆಕಂಡವನೇ.
ನಿಮ್ನೆಲ್ಲ ಬಿಟ್ಟೋಗತ ಇದಾನ ಅಳ್ತಾ ಇದಾನ ಏನ್ ಮಾಡತಾ ಇದಾನಾ.
ಏನಿಲ್ಲ ಅದೇ ಮೊದ್ಲಂದನಾವಾಗ ಮಾಡದೆ ಇವಾಗ
ಹ
ಹ್ಮ್ ಅದೇ ಬಾ ಅಂತೇಳತಾನ ನಿನಗ ಅ ಅ ಜ ಇಲ್ಲ ಮಾಡಿಲ್ಲ ಇನ ಅವನು ಊಟ ಮಾಡಿಲ್ಲ ಹಾ ಗ ಯಾವ್ದ ಎ ಬತ ಳಪ ಮಟ
ಊರಗ್ ಹೋಗ್ಬಿಟ್ಟ ಯಾವಾಗ ಬಂದ್ರರಿ
ಹಾ ನಿನ್ನೆ ಬಂದನಲ್ಲ ಮತ್ತೆ ನಿನ್ನೆ ರೂಮಲ್ಲಿ ಒಂದ್ ಬಾಟ್ಲಿ ತಗೊಂಡದ್ರಲ್ಲ ಮಧ್ಯಾಹ್ನ ನೆನಪಿದೆ ನಿಮ್ಗೆ
ಹೌದೌದೌದು
ಯಾವಾಗ ನಾನ ಅಲ್ಲೇ ಬೆಡ್ಡಲ್ಲಿ ಮಲಕೂಂಡಿದ್ದೆ
ಊರ್ ಕಡೆ ಎಲ್ಲಾ ಮಳೆ ಗಿಳೆ ಹೇಗಿದೆ
ಮಳೆನೇ ಮೋಡ ಆಗಿದಲ್ಲ ಇಷ್ಟೇ ಕರೆ ಮಳೆ ಏನ ಇಲ್ಲ ಇಲ್ಲ
ಹ ಹಾ ಹಾ
ಹ್ಮ್ ಗೊಬ್ಬರ ಅದೆಲ್ಲ ತಂದ ಇಡ್ಕೊಂಡಿದ್ವಿ
ಹಾ
ಒಂದ್ ಮಳೆ ಆದ್ರೆ ಹಾಕ್ಬೇಕ ಇವಾಗ
ಹೌದಾ
ಹಾ ಅದೇ ಮಳೆ ಆಗ್ತಾ ಇಲ್ಲ
ಮಳೆ ಆಗ್ತಾ ಇಲ್ವಾ
ಹ್ಮ್ ಒಂದ ಮಳೆ ಆದ್ರೆ ಮತ್ತೆ ಈ ಗೊಬ್ಬರ ಹಾಕಿದ್ರೆ ಬೆಳೆಲ್ಲ ಬೆಳೆ ಲ್ಲ ಸ್ವಲ್ಪ ಇದಾಗೆ ಗೊಬ್ಬರ ಹಾಗೆ ಮೇಲೆ ಮತ್ತೆ ಎಣ್ಣೆ ಅದೆಲ್ಲ ಹೊಡಿಬೇಕು ತುಂಬಾ ಕಷ್ಟ ಇದೆ ಲೈಫ ಎಲ್ಲ ಹೂಲದಲ್ಲಿ ಕೊಡ ಹ್ಮ
ಮಳೆ ಬಂದ್ರೆ ಆರಾಮಾಗಿರ್ಬೋದಪ್ಪಾ ಮಳೆ ಬರ್ಲಿಲ್ಲ ಅಂದ್ರೆ ಬಾಳ ಕಷ್ಟ ಆಗ್ತಾರೆ ರೈತ
ಹ್ಮ್ ಇವಾಗ ಒಂದು ಮಳೆ ಆದ್ರೆ ಸಾಕು ನೆಕ್ಸ್ಟ್ ಮತ್ತೆ ಕೆನಾಲ್ ನೀರು ಅದೇನೂ ಬಿಡ್ತಾರಲ್ಲಾ
ಹಾ
ಅವಾಗ ಎಂಜಿನ್ ಹಚ್ಕೊಂಡು ಏನಾದ್ರು ಮಾಡ್ಬೋದು
ಅದೇ ಅದೇ
ಹ್ಮ್ ಗಿಡ ಆದ್ರೂ ದೊಡ್ಡ ಹಾಬೇಕ್ಲ್
ಸರಿ
ಮತ್ತೆ ಮೊನ್ನೆನೆ ಹೋಗತೀನಂದ್ರಿ ಊರ್ಗೆ
ಒಂದ್ವಿ ಸ್ವಲ್ಪ ಅವರು ಬೇರೆ ಲೇಟ್ ಮಾಡಿದ್ರು
ಹೌದಾ
ಹಂಗಾಗಿ ಸ್ವಲ್ಪ ಲೇಟ್ ಮಾಡ್ಬಿಟ್ ಬಾರಪ್ಪಾ ಅಂತಂದ್ರು ಹಾಗಾಗಿ ಹೋತಾಯಿದ್ದೆ
ಹ ಹಾ ನಿಮ್ಮ ಮನ್ಯಾಗ ಕಾಲ್ ಮಾಡಿದ್ರಾ
ಹಾ ಮನೇಲಿ ಕಾಲ್ ಮಾಡಿದ್ರು ಬೆಳಿಗ್ಗೆ
ಬಾ ಅಂತಂದ್ರ
ಇದ್ಬಿಟ್ಟು ಹೋಗು ಅಂತ ನೀನ್ ಬೇರೆ ಕ್ಯಾಂಪ್ ಹೋಗ್ತ ಇವಾಗ
ಹ ಹ ಎಷ್ಟು ದಿನ ಹೋಗ್ತಿರ ಒಂದು ವಾರ ಹಂಗ ಹೋಗ. ಆತ. ಯಾವ ಸೈಡ ಬಳ್ಳೇರ್ ಸೈಡ್ ಏನ್ ಫ್ರೀನಾ ಫ್ರೀ ಕರ್ಕೊಂಡ್ ಹೋಗತಾರ ಹೆಂಗೆ.
ಇ ಇಲ್ಲ ಅಮೌಂಟ್ ನಮ್ ಕಡೆ ಇರುತ್ತ ಹೋಗೋದು ಬರೋದು ಮತ್ತೆ ಅಲ್ಲೆಲ್ಲ ಊಟದ ಗಿಟ್ಟದು ಎಲ್ಲರು. ಕೆಲವು ರೂಮ್ ಇರ್ತದೆ ಎಲ್ಲ. ಎಲ್ಲ ಫೆಸಿಲಿಟಿ ಇರುತ್ತೆ ಹ್ಮ್ಮ್ ಬಸ್ಸ ಚಾರ್ಜ್ ನಮ್ದ ಮತ್ತ. ಮತ್ತೆ ಬರವಾಗ ಅದು ಬಚ್ಚಾರ ಎಷ್ಟು ಆಗಿರುತ್ತೆ ಟಿಎಡಿ ಡಿಎಡಿ ಅವರು ಕೊಡ್ತಾರ ಮತ್ತೆ.
ಬರುವಾಗ ಅವ್ರು ಕೊಡ್ತಾರ . ಟಿಕೆಟ್ ತೋರ್ಸ್ಬೇಕ ಅವ್ರಿಗೆ.
ಹೋದಮೇಲೆ ನೆ ಅವ್ರಿಗೆ ಕೊಡ್ಬೇಕು ಸಬ್ಮಿಟ್ ಮಾಡಿರತಿವಿ ಅಲ್ವಾ ನಾವು ಹೋಗಿರ್ತೀವಲ್ಲಾ. ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊಳುತ್ತಲ್ಲ ಹಾಗಾಗಿ ಫಂಡ್ ಹೆವಿ ಬರುತ್ತಾ. ಸ್ನಾಕ್ಸ್ ಅಲ್ಲಿ ಹೋದವು ಅಂದ್ರೆ ಎಲ್ಲಾ ಎಲ್ಲಾ ಫುಡ್ ಬೇಕಾದ ಫುಡ್ ಇರುತ್ತಾ ಸ್ನಾಕ್ಸ್. ಬಾಳಹಣ್ಣ ಇರುತ್ತಾ ಮೋಸಂಬಿ ಇರುತ್ತ.
ಹಾ ಹಾ ಸರಿ ತೋಗ ಲೆ ನಂದು ಒಂದು ಕಾಲ್ ಬರ್ತಾ ಇದೆ. ಬರ್ತಾ ಇದೆ ಸರಿ ಮಾಡ್ತೇನೆ